ನಮಸ್ಕಾರ ನಮಸ್ಕಾರ ಕೇಳಿಸ್ತಿದ್ಯಾ
ಕೇಳಿಸುತ್ತಿಲ್ಲ ನಿಮಗೆ
ಹಾ ಕೇಳಿಸುತ್ತಿದೆ ಕೇಳಿಸುತ್ತಿದೆ
ಹಾ ಹೇಳಿ ಊಟ ಆಯ್ತು
ಆಯ್ತು ನಿಮ್ಮದು ನಿಮ್ಮ ನಿಮ್ಮ ಧ್ವನಿ ಕೇಳಿಸುತ್ತಿಲ್ಲ ನನಗೆ
ನನ್ನದೊನ ಕೇಳಿಸುತ್ತಿದೆ ಅಲ್ವಾ
ಇಲ್ಲ ನಿಮ್ಮ ಧ್ವನಿ ಸ್ವಲ್ಪ ನಿಧಾನವಾಗಿ ಕೇಳಿಸುತ್ತಿದೆ ನನಗೆ
ಇವ ನನ್ ಧ್ವನಿ ಕೇಳಿಸುತ್ತಿದ್ಯ
ಹಾ ಕೇಳಿಸತಿದ್ದೆ ಹೇಳಿ
ಹೇಗಿದ್ದೀರಾ
ಚೆನ್ನಾಗಿದ್ದೀವಿ ನೀವ ಹೇಗಿದ್ದೀರಾ
ಚೆನ್ನಾಗಿದ್ದೀನಿ ಊಟ ಆಯ್ತಾ
ಆಯ್ತು ನಿಮ್ಮದ ಆಾಯ್ತಾ
ಹ್ಮ್ ಹ್ಮ್ ನಮ್ಮದು ಆಯ್ತು ಏನ್ ತಿಂದ್ರಿ
ನಾವು ಅಣನ್ನ ಸಾರು
ಅ್ಣ ಸಾರು ನಾನೂ ಅಷ್ಟೆ ಅ್ಣ ಸಾರೇ ತಿಂದೆ
ಹ ನಿಮ್ದು ಹೋದ್ದ ಏನಾಯ್ತು
ನಾನು ಓದದು ಬಿಡಿ ಏನ್ ಓದ ಓದೋ ನೀವು ಓದುವುದು ಅಂದರೆ ನಮಗೆ ಒಂದು ಜ್ಞಾಪಕ್ ಬರುತ್ತಿದೆ
ಹಾ.
ಯಾಕೆ ಶಿಕ್ಷಣ ಮುಖ್ಯ ಅಂತ ನಿಮ್ಗ ಅನ್ಸ್ತ.
ಶಿಕ್ಷಣ ಜೀವನದಲ್ಲಿ ತುಂಬಾ ಮುಖ್ಯ ಇದೆ. ಶಿಕ್ಷಣದ ಜ್ಞಾನ ಸಿಗುತ್ತೆ ಸರಿತಪ್ಪು ಗುರುತಿಸಬಹುದು. ನೇಏ.
ಹ್ಮ್. ಶಿಕ್ಷಣ ಇದ್ದರೆ ಒಳ್ಳೆಯ ಕೆಲಸ ಸಿಗಬಹುದು.
ಹೌದು ಆದ್ರೆ ಪುಸ್ತಕದ ಜ ಜ್ಞಾನ ಜೊತೆಗೆ. ಅನುಭವ ಕೂಡ ಮುಖ್ಯ.
ವಿದ್ಯಾರ್ಥಿಗಳು ಯಾವ ಅಭ್ಯಾಸ ಬೆಳೆಸಿಕೊಳ್ಳಬೇಕು.
ದಿನ ಸ್ವಲ್ಪ ಸಮಯ ಓದಿ ಸಮಯ ಸರಿಯಾದ. ಸರಿಯಾಗಿ ಬಳಸಗಬೇಕು.
ನಮ್ಮ ಫೋನಿಂದ. ಓದಿಗೆ ತೊಂದರೆ ಆಗುತ್ತೆ.
ಹೌದು ಆ ಅದನ್ನ. ಅಗತ್ಯ ಯಾಕೆ ಮಾತ್ರ ಬಳಸಬೇಕು.
ಹೌದು ಅಧ್ಯಾಪಕರು. ಆಹ ಎಷ್ಟು ಮುಖ್ಯವೋ. ಅಧ್ಯಾಪಕರ ಪಾತ್ರ ಎಷ್ಟು ಮುಖ್ಯ.
ತುಂಬಾ ಮುಖ್ಯ ಇದೆ ಅವರು ನಮಗೆ ಸರಿಯಾಗಿಿದ್ದಾಯ. ತೋರಿಸುತ್ತಾರೆ.
ಹೌದು ಆದರೆ ಕೆಲವರಿಗೆ ಭಯ ಇರುತ್ತದೆ. ಏನು. ಪರೀಕ್ಷೆ ಎಂದರೆ.
ತುಂಬಾ ಭಯ ಇರುತ್ತದೆ ಪರೀಕ್ಷೆ ಅಂದರೆ
ಆ ಪರೀಕ್ಷೆಯಲ್ಲಿ ಬರದ ಅಂಕೆಗಳು ಮಾತ್ರ ಮುಖ್ಯನಾ.
ಅಂಕೆಗಳು ತುಂಬಾ ಮುಖ್ಯ.
ಹ್ಮ್. ನಮ್ಮ ಈ. ಶಾಲೆಯಲ್ಲಿ ಓದುವುದಕ್ಕೆ ಜಾಗ ಇರುತ್ತಲ್ಲಾ.
ಹಾ ತುಂಬಾ ಇರುತ್ತದೆ ತುಂಬಾ ಹೊಸ ವಿಷಯಗಳು ಸಿಗುತ್ತವೆ ಇರುತ್ತವೆ.
ಹ್ಮ್. ಅಲ್ಲಿ ಪುಸ್ತಕವನ್ನು ತೆಗೆದುಕೊಂಡು ಯಾರು ಓದುವ ಅಭ್ಯಾಸವೇ ಇಲ್ಲ.
ಓ. ಅದು ಸರಿ ಪುಸ್ತಕಗಳು ಓದುವುದೆಂದರೆ ನಿದ್ದೆ ಮಾಡುತ್ತಾರೆ ಎಲ್ಲರೂ.
ಹ್ಮ್ ಎಲ್ಲಾ ಗುಂಪಲ್ಲಿ ಓದುತ್ತೇನೆ. ಅಂತ ಹೇಳುತ್ತಾರೆ ಆ ಅಭ್ಯಾಸವನ್ನ ಬೆಳೆಸಿಕೊಳ್ಳುತ್ತಿದ್ದಾರೆ.
ಟ. ಅದೇ ಒಬ್ಬರೇ ಕೂತು ಓದಿದರೆ ಮಾತ್ರ ತುಂಬಾ ಒಳ್ಳೆ ಅಂಕ. ಗಳನ್ನು ಪಡೆಯಬಹುದು ಎಂದು ನಮ್ಮ ನನ್ನ ವೈಯಕ್ತಿಕವಾದ. ಉತ್ತರ.
ಹೌದು. ಏನೋ ಈಗ ಮಕ್ಕಳು ಏನಾಗಿದ್ದಾರೋ ಏನು ಅದು.
ಅದೇ ಈಗ ಈಗಿನ ಮಕ್ಕಳು ತುಂಬಾ. ಓದೋದೆಂದರೆ ತುಂಬಾ ಅಲರ್ಜಿ ಆಗುತ್ತದೆ ಅವರಿಗೆ.
ಹೌದು ಹೌದು
ಹ್ಮ್.
ಮತ್ತೆ ನಾನು ಇನ್ನೊಂದು ಕೇಳಬೇಕು ಅಂತಾ. ಅನ್ಕೊಂಡಿದ್ದೀನಿ ನಿಮ್ಮುನ್ನ.
ಹಾ ಕೇಳಿ
ಮ್ಮ್ ಅಂದರೇ ಇದು ಯಾವತರ ಅಂದ್ರೆ ಕುಟುಂಬದ ಬಗ್ಗೆ
ಆ ಕುಟುಂಬದ ಬಗ್ಗೆ ಚೆನ್ನಾಗಿದೆ ಹೇಳಿ
ಹ್ಮ್ಮ್ ಇವತ್ತು ಕುಟುಂಬದ ಮಹತ್ವದ ಬಗ್ಗೆ ಮಾತಾಡೋಣ
ಮಾತಾಡೋಣ ಮಾತಾಡೋಣ ಒಳ್ಳೆಯ ವಿಷಯ ಅದು ಕುಟುಂಬ ನಮ್ಮ ಜೀವನದ ಆಧಾರ
ಹ್ಮ್ ಕುಟುಂಬ ಯಾಕೆ ಮುಖ್ಯ
ಕುಟುಂಬ ನಮಗೆ ಪ್ರೀತಿ ಕಾಳಜಿ ಮತ್ತು ರಹಸ್ ಆ ರಕ್ಷಣೆ ಕೊಡುತ್ತೆ ಅದಕ್ಕಾಗಿ ನನಗೆ ತುಂಬಾ ಮುಖ್ಯ
ತಂದೆ ತಾಯಿ ಪಾತ್ರ ಏನು
ಅವರು ನಮ್ಮನ್ನ ಬೆಳೆಸಿ ಒಳ್ಳೆ ಒಳ್ಳೆಯ ಮಾರ್ಗವನ್ನು ತೋರಿಸುತ್ತಾರೆ
ಹಿರಿಯರವರನ್ನು ಯಾಕೆ ಗೌರವಿಸಬೇಕು
ಅವರಿಗೆ ಹೆಚ್ಚು ಅನುಭವ ಇರುತ್ತದೆ ಅವರ ಸಲಹೆ ಉಪಯೋಗಿಸ ಉಪಯೋಗಿಸಬೇಕು
ಮನೆಯಲ್ಲಿ ಎಲ್ಲಾರೂ ಒಟ್ಟಿಗೆ ಊಟ ಮಾಡುವುದು ಒಳ್ಳೆಯದಾ
ಹೌದು ಆದ್ದರಿಂದ ಪ್ರೀತಿ ಮತ್ತು ಹೊಂದಾಣಿಕೆ ಹೆಚ್ಚಾಗುತ್ತೆ
ಮನೆಯ ಕೆಲಸದಲ್ಲಿ
ಮಕ್ಕಳ ಸಹಾಯ ಮಾಡಬೇಕಾ
ಖಂಡಿತ ಅದು ಒಳ್ಳೆಯ ಅಭ್ಯಾಸ
ತಮ್ಮ ತಂಗಿಯರ ಜೊತೇ ಹೇಗಿರಬೇಕು
ಜಗಳ ಮಾಡದೆ ಪ್ರೀತಿಯಿಂದ ಇರಬೇಕು
ಹೌದು ಅದು ನಿಜಾನೇ ಕುಟುಂಬದಲ್ಲಿ ಒಬ್ಬರಿಗೆ ಕಷ್ಟ ಬಂದರೆ ಎಲ್ಲರೂ ಒಟ್ಟಿಗೆ ನಿಂತು ಸಹಾಯ ಮಾಡಬೇಕು ಅಲ್ಲವೇ
ಎಲ್ಲರೂ ಒಟ್ಟಿಗೆ ನಿಂತು ಸಹಾಯ ಮಾಡಿದರೆ ಆ್ ಅವರ ಕುಟುಂಬ ತುಂಬಾ ಸಂತೋಷದಿಂದ ಇರುತ್ತದೆ ಸಂತೋಷ ಬಂದದಿಂದ ಇರುತ್ತದೆ
ಹೌದು ಹೌದು ಸಂತೊಷಾ ಬಂದ ಏನೋ ಹೇಳಿದ್ರಲ
ಹ ಸಂತೋಷ ಬಂದಾಗ
ಹ್ಮ್ ಹೇಳಿ ಸಂತೋಷ ಬಂದಾಗ ಹ್ಮ್ ಮತ್ತೆ ಹೇಳಿ ಏನಾದರೂ
ಮತ್ತೆ ನೀವೇ ಹೇಳಬೇಕು
ತಂದೆ ತಾಯಿಯ ಮಾತನ್ನು ಕೇಳಬೇಕು ಹೌದು ತಂದೆ ತಾಯಿಯ ಮಾತನ್ನು ಕೇಳಬೇಕು ನಾವು
ಆ ಅವರು ಏನು ಹೇಳುತ್ತಾರೋ ನಮ್ಮ ಒಳ್ಳೇದಕ್ಕೆ ಹೇಳುತ್ತಾರೆ
ಹ್ಮ್ ಕುಟುಂಬದಲ್ಲಿ ನಂಬಿಕೆ ಎಷ್ಟು ಮುಖ್ಯ
ತುಂಬಾ ಮುಖ್ಯ ಇದೆ ನಂಬಿಕೆ ಇದ್ದರೆ ಸಂಬದ ಸಂಭ್ರಮದ ಬೆಳಕು ತುಂಬಾ ಹೆಚ್ಚಾಗುತ್ತದೆ
ಹೌದು ನೀವ ಹೇಳೋದು ನಿಜಾನೆ ಕುಟುಂಬ ಕುಟುಂಬಕ್ಕೆ ಅಂತ ಒಂದು ಸಮಯ ಕೊಡಬೇಕು
ಆ ಖಂಡಿತ ಎಲ್ಲರೂ ಹೊಟ್ಟಿಗೆ ಸಮಯ ಕಳೆಯಬೇಕು
ಹಿರಿಯವ ಹಿರಿಯರವರಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯ ಅಲ್ಲವಾ
ಅದು ಒಳ್ಳೆಯ ಗುಣ
ಕುಟುಂಬ ಸಂತೋಷವಾಗಿರು ಸಂತೋಷವಾಗಿದ್ದರೆ ಜೀವನ ಹೇಗಿರುತ್ತೆ
ಜೀವನ ತುಂಬಾ ನೆಮ್ಮದಿಯಿಂದ ಹಾಗೂ ಸಂತೋಷದಿಂದ ಮತ್ತು ಆಹ್ ಪ್ರೀತಿಯಿಂದ ತುಂಬಿರುತ್ತೆ
ಹೌದು ಅದು ನಿಜ ನಾನು ಅದಕ್ಕೆ ನನ್ನ ಕುಟುಂಬವನ್ನ ನಾನು ತುಂಬಾ ಪ್ರೀತಿಸುತ್ತೇನೆ
ನಾನು ಕೂಡ ಕುಟುಂಬಕ್ಕಿಂತ ದೊಡ್ಡ ಅಹ ದೊಡ್ಡ ಸಂಪತ್ತು ಬೇರೊಂದಿಲ್ಲ
ಇವತ್ತಿನ ಮಾತುಕತೆ ತುಂಬಾ ಇಷ್ಟ ಆಯ್ತು ನನಗೆ
ನನಗೂ ಕೂಡ ತುಂಬಾ ಸಂತೋಷ ಆಯ್ತು
ಹ್ಮ್ ನನಗೆ ಕುಟುಂಬ ಇಷ್ಟು ಹ ಮುಖ್ಯವೋ ನನಗೆ ಗೆಳೆಯರು ಇದ್ದಾರೆ ಗೆಳೆಯರು ಅಷ್ಟೇ ಮುಖ್ಯ
ಕುಟುಂಬರೊಂದಿಗೆ ಇದ್ದರೆ ತುಂಬಾ ಪ್ರೀತಿ ಪ್ರೋತ್ಸಾಹ ಸಂತೋಷ ಎಲ್ಲವೂ ಅಚಾನಕ್ಕಾಗಿ ಸಿಗುತ್ತದೆ
ಹೌದು ಆದರೆ ನನ್ನ ಜೀವನದಲ್ಲಿ
ಹ
ಇಂಥ ಗೆಳೆಯ ಇರಲಿಲ್ಲ ಅಂದರೆ ನಾನು ಇನ್ನ ಚೆನ್ನಾಗಿರ್ತಿದ್ನೇನೋ ಅಂತ ಅನ್ಸೋ ಗೆಳೆಯರಿದ್ದಾರೆ ನನಗೆ ಆದರೆ ಅಂಥವರನ್ನೇ ಗೆಳೆಯರು ಅಂತ ನಾವವು ಕರೆಯುತ್ತೇವೆ
ಕರೆಯಬೇಕು ಕರೆಯಬೇಕು ಯಾವ ಸಮಯದಲ್ಲಿ ಅವರು ಬೇಟೆಯಾಗುತ್ತಾರೋ
ಹ್ಮ್
ನಮ್ಮ ಜೀವನವೇ ಹಾಳು ಮಾಡುತ್ತಾರೆ ಒಬ್ಬೊಬ್ಬ ಒಂದಬ್ ಒಬ್ಬೊಬ್ಬ ಜನಾಗ ಜನರು ಅಂಂತ ಜನರು ಸಿಕ್ಕಿದ್ದಾರೆ ನನಗೆ ಅವರು ನಾವು ಕುಟುಂಬ ಎಂದು ಹೇಳಿಕೊಳ್ಳುತ್ತೇವೆ ಅದಕ್ಕಾಗಿ ನಾವು ಒಂದೇ ಕುಟುಂಬ ಎಂದು ಹೇಳುತ್ತೇವೆ ಅದು ಹೇಗೆ ಹೇಳುತ್ತೀವೋ ನಮಗೂ ಗೊತ್ತಿಲ್ಲ
ಮತ್ತೆ ಇನ್ನ ಏನೇನು ಹೇಳಿ ಏನಾದರುೂ
ಲ್ಲಿ ಯಾರು ನಿಮಗೆ ತುಂಬಾ ಇಷ್ಟ
ನನಗೆ ನಮ್ಮ ಅಮ್ಮ ಮತ್ತೆ ತಮ್ಮ
ಹಾ ಹಾಗೆ ನಮಗೆ ಎಲ್ಲರೂ ಇಷ್ಟ ಯಾರು ಭೇದ ಭಾವ ಎಂದ ಇಲ್ಲ ಎಲ್ಲರೂ ಒಂದೇ
ಹಾಗೆ
ಏಕೆಂದರೆ ಎಲ್ಲರೂ ನಮಗೆ ಒಳ್ಳೇದಾಗಲಿ ಎಂದು ಮುಂದೆ ಸಾಗಿಸುತ್ತಾರೆ ಅದಕ್ಕಾಗಿ ನನಗೆ ತುಂಬಾ ಹ ತುಂಬಾ ಇಷ್ಟ ಎಂದು ಯಾರು ಹೇಳುದಿಲ್ಲ ಎಲ್ಲಾರ ಕೂಡ ತುಂಬೇ ಇಷ್ಟ ನಮ್ಮ ಕುಟುಂಬದಲ್ಲಿ ಪ
ಹಾಗೆ
ಹಾ ಮತ್ತೆ ಊಟ ಆಯ್ತಾ ನಿಮ್ಮದು
ಆಯ್ತು ನಮ್ಮದು ಆವಾಗಲೇ ಆಯ್ತು
ಹಾಗಾಗಿ ಆ ಈ ಮೌಲ್ಯ ಈ ಮೌಲ್ಯ ಸಮಯವನ್ನು ಕೊಟ್ಟಿ ಪ್ರೋತ್ಸಾಹಿಸಿ ನಮಗೆ ಇನ್ನು ಮುಂದಿನ ಕರೆಯಲ್ಲಿ ಸಿಗೋಣ ಎಂದು ಹೇಳಿ ಹೇಳುತ್ತ ಆ ಇವ ಒಂದು ನಮ್ಮ ಮಾತನ್ನು ಮುಗಿಸುತ್ತೇನೆ ಧನ್ಯವಾದಗಳು
ಧನ್ಯವಾದಗಳು